ಹಲೋ
ಹಲೋ
ಹಲೋ
ಹಾ ಬ್ರೋ.
ಕೇಳ್ಸ್ತೀಲ್ಲ.
ಹಾ.
ಹಾ ಕೇಳ್ಸ್ತೀದೆ ಬ್ರೋ ಊಟ ಆಯ್ತಾ. ನಮ್ದ ಆಯ್ತು ಬ್ರೋ ಅನ್ನ ಸರ್
ಹಾ ಹಾ ಏನ್ ಬ್ರೋ ಅಪುರೂಪಕೆ ಕಾಲ್ ಮಾಡ್ಬಿಟ್ಟಿದ್ದೀರ
ಎಲ್ಲಿ ಬ್ರೋ ಸುಮ್ಮ್ ಸ್ವಲ್ಪ ಇವಾಗ ಒಂದ ಸ್ವಲ್ಪ ಫ್ರೀ ಅದೆೇ
ಹ್ಮ್ ಹ್ಮ್ ಯಾಕ್ ಬ್ರೋ ಏನಿತ್ತು ಈ ಏನಿಲ್ಲ ಬ್ರೋ ಕೆಲ್ಸ ಿಂದ ಇವಾಗ ಬಂದೆ ಊಟ ಮಾಡಿಂಗೆ ಓಡಾಡ್ತಾ ಇದ್ದೀನಿ
ಹೌದಾ ಬ್ರೋ ನಿಮ್ ಮನೆ ಹತ್ರ ಬಂದಿದೇ ನಾನು
ಯಾಕೆ ಬ್ರೋ ಏನ್ ವಿಶೇಷ
ಹ್ಮ್ ನಮ್ಮ ಅಣ್ಣಾರ್ದು ಮದ್ವೆೆ ಇತ್ತು ಅದ್ರಿಂದ ಬಂದಿದ್ದೆ ನೀನು ಇಲ್ಲಿಿಲ್ಲಪ್ಪ ಅವ್ರು ಒಂದ್ ಸ್ವಲ್ಪ ಹೊರಗಡೆ ಇದ್ದಾನೆ ಕೆಲ್ಸಕ್ ಹೋಗ್ತಿದ್ದಾನೆ ಆದ್ರಿಂದ ಇಲ್ಲ ಅಂತ ಹೇಳಿದ್ರು.
ಹ್ಮ ಅದೇ ಕೆಲ್ಸ ಸಲ್ಲಿದ್ದೀನಲ್ಲಾ ಕೆಲ್ಸಕ್ ಬಂದ್ದೀನಿ
ಹ್ಮ್ ಇನ್ವಿಟೇಷನ್ ಕೊಟ್ಟೋದೆೇ
ಹಾ
ಆಮೇಲೆ ನಮ್ಮ ಅಣ್ಣರ್ ಮದ್ವೆ ಇತ್ತು ಅದ್ರಂದ ಇನ್ವೈಟ್ ಮಾಡೋ ಅಂತ ಬಂದೆ ಈಗ ಫೋನ್ ಆ ಹೇಳಾಕಿನ ಡೈರೆಕ್ಟ್ ಟೆಕ್ ಬೇಷ್ಟಟಲ್ವಾ
ಹ್ಮ ಹಾ
ಹ್ಮ್ ಅದಕ್ಕೆ ಬ್ರೋ
ಹ್ಮ ಯಾವಾಗ ಬ್ರೋ ಮದ್ವೆ ಏನು ಎಲ್ಲಿ
ಬ್ರೋ ಮದ್ವೆ ಡೇಐಟು ಮುಂದಿನ ಭಾನುವಾರ ಅವರು ಆಮೇಲೆ ಟೈಮಿಂಗ್ಸು ಈೊಂದು ಗೊತ್ತಿಲ್ಲ ಆದ್ರ ಅದ ಹೇಳ್ತೀನಿ
ಹ್ಮ್
ಒಂದ್ ಎರಡ್ ಮೂರ್ ದಿನ ನಿನ್ ಮುಂದೆ ಫೋನ್ ಮಾಡ್ತೀನಿ
ಹ್ಮ್
ನಿಮ್ ಮನೆಯಲಿ ಹೇಳಿದ್ದೆ ಹುಂ ಅವನು ಅವನ್ ತೇಜ್ ಊರಿಗೆ ಬರ್ತಾನೆ ಆ ಟೈಮ್ ಅಲ್ಲಿೇ ಬನ್ನಿ ಅಂತ ಹೇಳಿದ್ರು
ಹಾ
ಹ್ಮ್ ಅದಕ್ಕೆ ಆ ಟೈಮ್ ಅಲ್ಲಿ ಬತ್ತೀರಲ್ಲ ಅವಾಗ ಹೇಳ್ತೀನಿ ನಾನು
ಹ್ಮ್ ಸರಿ ಬ್ರೋ
ಅಂದ್ರೆ ಸ್ವಲ್ಪ ನೀವು ಫ್ರೆಂಡ್ಸ್ ಎಲ್ಲ ಸ್ಕೂಲ್ ಸಿಕ್ಕಿದ್ ಮದ್ಲೆ
ಹಾ
ಹ್ಮ್ ಆಮೇಲೆ ಇವವಾಗಿ ಇನ್ನೇನು ಮತ್ತೆ ಸಿಗ್ದಂಗ ಗೊತ್ತೆ ನಾನನ್ ತುಂಬಾ ದಿನ ಆಯ್ತಲ್ಲಾ ಬದ್ಕಗೆ ಇಂಗ್ ನಾಪೂಸ್ಕೊಂಡೆ ಸ್ಕೂಲ್ ಫ್ರೆಂಡ್ಸ್ಗೆ ಎಲ್ಲು ಕದಿದೀಿನಿ
ಹ ಹಾ ಎಲ್ಲರಿಗೂ ಕರೆದಿದೀರಾ
ಹ್ಮ್ ಎಲ್ರುೂ ಕರದನಿ ಆಮೇಲೆ ಅಂದ್ರೆ ನೀವು ಅಂದ್ರೆ ಇವಾಗ ಅದ್ ಜಾಗ ಅಂದ್ರೆ ಬ್ರೋ ನಾಾವ ಇದೀವಲ್ಲ
ಹಾ
ಆ ಪ್ಲೇಸ್ ಇಂದ ಒಂದು ಒನ್ ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಅಂದ್ರೆ ಇವಾಗ ನೀವು್ ಒಂದ ದಿನ ಮುಂದೆ ಬತೀನಿಂದ್ರಲ್ಲಾ ಅಂದ್ರೆ ಅಂದ್ರೆ ಈ ಬಸ್ಲ್ಲಿ ಬರ್ತೀರಾ ಇಲ್ಲ ಟ್ರೈನ್ ಬರ್ತೀರಾ
ನೀಡ್ತೀವಿ ಬ್ರೋ ಬಸ್ಸ ಅಲ್ಲೇ ಬರ್ತೀನಿ ಟ್ರೈನ್ಲ್ಲ ಆಗಲ್ಲ
ಬಸ್ ಬೇಡ ಬೋ
ಹಾ
ಅಂದ್ರೆ ನೀನ್ ಕುೂತ್ಕೊಂಡ್ ತ್ರ್ರೀ ಅವರ್ಸ್ ಫೋರ್ ಅವರ್ಸ್ ಕುೂತ್ಕೊಂಡ್ ಕುೂತ್ಕೊಂಡು ಇದೆಲ್ಲ ಆಗುತ್ತೆ ಟ್ರೈನಿಗೆ ಬಂದು ನೋಡುವದ ಚೆನ್ನಾಗಿರುತ್ತೆ ಅಂದ್ರೆ ಟ್ರೈನ್ ಅಲ್ಲಿ ಹ್ಮ ಟ್ರೈನ್ ಫಸ್ಟ್ ಬೇಲ್ಬೋದು
ಹ್ಮ್ ಸರಿ ಬ್ರೊ ನನ್ ಇಲ್ಲಿಂದಲ್ಲಿಂದ ಹೊಟೆಗೆ
ಹ್ಮ ಅದೇ ಅದೇ
ಹಾ ಮತ್ತೆಬ್ರು
ಮತ್ತೇನ್ಬ್ರ ನೀವ ಹೇಳಳ್ಬೇಕ ಬ್ರ ನಾ ನಿಮ್ ಬಂದ ಅದ್ಕ ಮಾಡ್ದೇಬ್ರ
ಹಾ ಹಾ ಅದೇ ಪರ ಇಷ್ಟ್ತಿನ ಇಲ್ದಿಿಲ್ಲಲಿ ಇಷ್ಟ್ತಿನೇನು ಮಾಡಿಿಲ್ಲಲಿ ಹ ಹಾ ಅನ್ಕೊಂಡ್ರೆ ಎಷ್ಟು ದಿನ ಮಾಡಿರ್ಲಿಲ್ಲ ಇವ ಹಾ
ಹೇಳಳ್ ಹೇಳಿ ಹೇಳ
ಇಷ್ಟ ದಿನ ಮಾಡಿಲ್ಲ ಏನಿಲ್ಲ ಈ ಅಪ್ರೂ ಮಾಡಿದ್ರಲ್ಲ ಅದಕ್ಕೆ ಏನು ಕೇಳೋಣ ಅಂತ ಮಾಡಿದ್ದೆ
ಫೋನು ಫ್ಲಾಶ್ ಆಗ್ಬಿಟ್ಟಿತ್ತು ಹ್ಮ್ ಕಾಂಟ್ಯಾಕ್ಟ್ಸ್ ಅಲ್ಲಿ ನಿನ್ ಜಿಮೇಲ್ ನನ್ ಜಿಮೇಲ್ಲ್ಲಿ ನಿನ್ ನಂಬರ್ ಇತ್ತು
ಹ ಹಾ
ಫೋನ್ ಫ್ಲಾಶ್ ಆದ್ಮೇಲೆ ನಾನ್ ಜಿಮೇಲ್ ಹಾಕೊಂಡಾಗ ಈ ನಂಬರ್ ಇತ್ತು ಆಮೇಲೆ ಮಾಡ ಅ ಅದಕ್ಕೆ
ಹ
ಅ ನೀನ್ ಬರ್ತಯಲ್ಲ ಇವಾಗ ಬರ್ತಿಯಲ್ಲ ನೀನು
ಹಾ ಬರ್ತೀನಿ
ಹ ಬರೋ ಟೈಮ್ ಅಲ್ಲಿ ಅಂದ್ರೆ ನನ್ಗೆ ಯಾವ್ದು ಒಂದ್ ಎರಡ್ ಮೂರ್ ದಿನ ಫೋನ್ ಮಾಡು
ಹಾ
ನಾಾನೇನ್ ಅನ್ಕೊಂಡಿದ್ದೆ ಇವಾಗ ಕಾರಲ್ಲಿ ಬಂದ್ರೆ ಆಗುತ್ತೆ ಆರಾಮಲಿ ಅಂತ ಹೇಳ್ದ
ಹಾ
ಇವಾಗ ಊರರ್ಗೆಲ್ಲ ಏನ್ ಮಾಡಿದೀವಿ ಬಸ್ ಮಾಡಿದೀವಿ
ಬೆಸ್ದಾ
ಇವಾಗ ನಾ ಹ್ಮ ಇವಾಗ ನಾನನ್ ಒಂದ್ ವಾರದಿಂದ ಇನ್ನು ಗೊತ್ತಲ್ಲ ಬ್ರೋ ನಿಂಗೆ ಸಂಬಂಧ ಕಲ್ಲಿ ಇಿಡ್ತಾರೆಲ್ಲ
ಹಾ ಹಾ ಎಲ್ಲ ಇನ್ವಿಟೇಷನ್ ಅದು ಇದು ಕೊಡದು
ಹ್ಮ ಎಲ್ಲ ಕೊಡೋದು ಮನೆ ಕಡೆ ನೋಡ್ಕಳೋದು ಆಮೇಲೆ ಚೌಟ್ರಿ ಬುಕ್ಕಿಂಗ್ ಊಟ ತಿಂಡಿ ಅದು ಇದು ಬಟ್ರೋ ಬುಕ್ಕಿಂಗು ಕೆಲ್ಸ ಕ್ಯಾಟ್ರಂಗ್ ಸರ್ವಿಸಸು
ಹಾ ಹಾ
ಎಲ್ಲ ನೋಡ್ಕೋಬೇಕಲ್ಲ ನ ನಮ್ಮ ಅಣ್ಣಾರ್ದ ಅಲ್ವಾ
ಹಾ ಹಾ
ಹ್ಮ ನಮ್ಮ ಅಪ್ಪ ಅಮ್ಮಗೆಲ್ಲ ನಾನ್ ಎಲ್ಪ್ ಇಲ್ಪ್ ಎಲ್ಲ ಮಾಡ್ತಿದೀವಿ ನಮ್ಮ ಅಣ್ಣಾರ
ಹ ಅಂದ್ರೆ ಸ್ವಂತ ಅಣ್ಣನ ಏನೋ
ದಡಾಪ್ಪಮ್ಮಗೆಪರ
ಹ ಹಾ ಆತರ
ಹ ಹಾ ಹ್ಮ್ ಆತರ ಮರ
ಮತ್ತೆ ಇನ್ನೇನಿಲ್ಲ
ಬ್ರೋನ್ ನೀವು ಬರ್ತ್ತೀರಲ್ಲಾ ಬಂದಿದ್ದ ಬಂದಿದ ತಕ್ಷಣೇ ಅಲ್ಲಿ ಒ ಒಂದ ಇದು ಇದೆ ಫಾರ್ಮ್ ಹೌಸ್ ಇದೆ
ಹಾ
ಅಲ್ಲಿ ಸ್ಟೇ ಆಗ್ತೀರಾ ಆಮೇಲೆ ಅಲ್ಲೊಂದ ಸ್ವಲ್ಪ ಇನ್ನೇನೆ ಮದ್ವೆ ಎಲ್ಲ ಮುಗ ಕೊಂಡು
ಹಾ
ನಮ್ದು ನಮ ನಮ್ಗೆ ನಮ್ಮ ಅಕ್ಕಿ ಇದ್ದಿರಲ್ಲಾ ನಮ್ಮ ಅಣ್ಣರ ಹೆಂಡ್ತಿ
ಹಾ ಹಾ ಹಾ
ಅವ್ರ ಅವ್ರ ಅಪ್ಪ ಇದ್ದಾರಲ್ಲಾ
ಹ್ಮ್
ಅವ್ರು ನಮ್ಗೆ ಹೇಳ್ಿದಾರೆ ಅಂದ್ರ ಅಲ್ಲಿ ಹೋದ ಅಂದ್ರೆ ಅಲ್ಲಿಂದ ಒ್ ಫಾರ್ಟಿ ಫೈವ್ ಫಿಫ್ಟಿ ಕಿಲೋಮೀಟರ್ ಜಾಗ ಗಲ್ಲಿ ಒಂದು ಒಂದು ಒಳ್ಳೆ ಪ್ಲೇಸ್ ಇದೆ ಅಂತ
ಹಾ ಹಾ
ಅಲ್ಲಿ ಬೇಕಾದ್ರೆ ಹೋಗೋಣ ಅಂದ್ರೆ ಅವರು ಒಥ ನೀವು ಟ್ರಿಪ್ ಮಾಡಂಗ ಆಗುತ್ತೆ ನೀವು ಮದ್ಲೆ ಆಾಸ್ಟ್ಲಗ ಈ ದಿನಂತಿರ
ಹ್ಮ್ ಹ
ಅಲ್ಲೇ ಇದ್ದು ಇದ್ದು ಒಂದು ಸ್ವಲ್ಪ ಮೈಂಡ್ ಫ್ರೆಷರ್ ಆಗುತ್ತ ಇಲ್ಲಿ ಬಂದ್ರನ ಅಂತ
ಹಾ ಹಾ ಸರಿ ಬಿಡಿಬ್ರರು ಹೋಗಣ
ಹ ನಮ್ ಸ್ಕೂಲ್ ಫ್ರೆಂಡ್ಸ್ ಬೇರೆ ಬಂದಿಲ್ವಲ್ಲ
ಹ್ಮ ಎಲ್ಲ ಜೊತೆ ಹೋದಂಗ ಹೋಗುತ್ತೆ ಎಲ್ಲ ಒಂದ್ ಕಡೆ ಮೀಟ್ ಆದಂಗ ಹೋಗುತ್ತೆ
ಹ್ಮ ಆಮೇಲೆ ಅಲ್ಲಿ ಒಂದ ಟೆಂಪಲ್ ಇದೆ ಅಂತ ಒ ಒಂದೇ ಟೆಂಪಲ್ ಫುಲ್ ಅಂದ್ರೆ ಮದ್ವೆ ಟೈಪ ಎಲ್ಲ ಬಿಸಿಿ ಇರ್ತ್ತ
ಹಾ ಹ
ಹ್ಮ ಒಂಡೆ ಟೆಂಪಲ್ ಹೋಗೋದು ಇನ್ನೊಂದಿನ ಟ್ರೆಕ್ಕಿಂಗ್ ಇದೆ ಬ್ರಾ ಅಂದ್ರೆ ನಮ್ಮ ಅಂಕಲ್ ಜಿಪ್ ಇದೆ
ಹಾ
ಅಂದ್ರೆ ನಮ್ದೇ ನಮ್ಮ್ ಮಾತಿಯರ ಅಪ್ಪ ಇದೀರಲ್ಲ
ಹಾ ಹಾ ಹಾ ಹಾ
ಅವ್ರ ಜೀಪ ಅಲ್ಲಿ ಅವರು ಫುಲ್ ಕ್ಲೋಸ್ ಅವ್ರು ಕರ್ಕೊಂಡ್ ಹೋಗ್ತೀನಿ ಬನ್ನಿ ಹುಡುೂರ್ ಅಲ್ವ ಹಂಗೆ ಹಂಗ ತಿಂದ್ರು ನವು ಟ್ರೆಕ್ಕಿಂಗ್ ಮಾಡಕ ಆಗಲ್ಲ
ಹಾ ಹಾ
ಮಾಡಿ ಅಂದ್ರೆ ಅದು ಅ ಜಾಗ ಯಾವ ತರ ಇದೆ ಅಂದ್ರೆ
ಹಾ
ಫುಲ್ ಬೆಳಿನ ಜಾವ ಆಟೆ ಮೂಲ್ ಹೋಗೋಣ
ಹಾ
ಒಂದು ಸೆವೆನ್ ಓ ಕ್ಲಾಕ್ ಆ ಟೈಮ ಲ ಹೋಗೋಣ
ಹಾ
ಹೋಗ್ಬಿಟ್ಟು ಅಂದ್ರೆ ಒಂದ ಎಷ್ಟು ಅಂದ್ರೆ ಒಂದ್ ಫೈವ್ ಮೇ ಎಷ್ಟ ಅಂದ್ರೆ ಒಂದ್್ ಫೈ್ ಅವರ್ಗೆಲ್ಲ ಮುಗಿಯುತ್ತೆ
ಹಾ ಟ್ರೆಕ್ಕಿಂಗ್ ಬು
ಹ್ಮ್ ಹೋಗೋ ಜಾಗದಲ್ಲಿ
ಹ್ಮ್
ಟೂ ತ್ರೀ ಅಂದ್ರೆ ಎಷ್ಟು ಟೂ ತ್ರೀ ಪ್ಲೇಸ್ ನೋಡ್ಬೋದು ಬ್ರ
ಹ್ಮ ಹ್ಮ ಹ್ಮ್
ಅಂದರೆ ಫು ಟ್ರಕ್ಕಿಂಗ್ ಫುಲ್ಲು ಎಂಡಲ್ಲಿ ಒಳ್ಳೆ ವ್ಯೂ ಇದೆ
ಹಾ
ಆಮೇಲೆ ಇದು ಹೋಗ ಜಾಗದಲ್ಲಿ ಫಾರೆಸ್ಟ್ು
ನೀವೇನಾದಾರರು ಮುಂಚೆ ಹೋಗಿದ್ದೀರಾ ಅಲ್ಲಿ ಅಂತ
ಇಲ್ಲ ಇಲ್ಲ ನಮ್ದು ನಮ ಇದು ನಮ್ಮ ಕೇರ್ ಅಪ್ಪ ಇದು ಅವರು ಹೇಳ್ತರೋದು
ಹಾ ಹಾ ಹಾ ಅವ್ರು ಹೇಳಿದ ನಿಮ್ಗೆ
ಹ್ಮ ಅವ್ರು ಹೇಳಿದ್ದು ಅವ್ರು ಹೇಳಿದ್ರು ಅಂದ್ರೆ ಫೋಟೋ ಎಲ್ಲ ತೋರ್ಿದ್ರಲ್ಲಾ ನಾನುಗೆ ಅದನ್ನ ಹಳ್ತಿದ್ದೀನಿ ಅದೇ ಹ ಮಸ್ತ್ ಆಗಾಗಿದೆ ಬ್ರ ನೋಡ್ದ ಏನ್ ಚೆನ್ನಾಗಿ ಗೊತ್ತ
ಹ್ಮ
ಅಂದ್ರೆ ಅಲ್ಲಿ ಅದು ಫಾರೆಸ್ಟ್ ಅಲ್ಲ ಎಲ್ಲ ಒ ನದಿಯ ನೀರ ಹರಿಯುತ್ತೆ
ಹ್ಮ್
ಅಂದ್ರೆ ಅಂದ್ರೆ ಅಲ್ಲಿ ಊಟ ಎಲ್ಲಿನ್ ಸರ್ವಿಂಗ್ ಇರಲ್ಲ
ಹ್ಮ್
ಆಮೇಲೆ ಊಟ ನಾವೇ ತಗೊಂಡು ಹೋಗ್ಬೇಕು ಅಲ್ಲಿ ಊಟ ಅಲ್ವಾ ನಲೆ ಜಾ ಹ್ಮ್ ಅಂದ್ರೆ ಅಲ್ಲಿ ವಾಟರ್ ಫಾಲ್ ಇದೆ ಎರಡು ವಾಟರ್ ಫಾಲ್ ಇದೆ ಅಂತೆ
ಹಾ
ಅದು ಮಸ್ತ್ ಆಗಿದೆ ಬ್ರೋ ನೋಡ್ದಾನು
ಹಾ ಹಾ
ಹ್ಮ್ ಅದಕ್ಕೆ ಹ್ಮ ನೀವ್ ಗೊತ್ತಿರತ್ತಾನೆ
ನನ್ಗೂ ಕೆಲ್ಸ ಮಾಡಿ ಮಾಡಿ ಇದಾಗಿದೆ ನಮ್ಗೂ ಒಂದ್ ಸ್ವಲ್ಪ ಬಂದ್ರೆ ಮೈಂಡ್ ಫ್ರೆಶ್ ಆಗುತ್ತೆ
ಹಾ ಹಾ
ಹ್ಮ್ ಎಲ್ಲಾ ಒಂದ್ ಕಡೆ ಮತ್ತೆ ಸಿಕ್ತಂಗ ಹೋಗುತ್ತೆ ಎಲ್ಲ ಆಗುತ್ತೆ
ಒಬ್ರೋ ಆಮೇಲೆ ಇನ್ವಿಟೇಷನ್ ಕೊಡ್ಕೋ ಇದ್ನಲ್ಲ
ಹ್ಮ
ಆ ಟೈಮ್ ಅಲ್ಲಿ ಯಾರಿಗೆ ಅಂದ್ರೆ ನಮ್ ಸ್ಕೂಲ್ ಟೀಚರ್ಸ್ಗು ಕೊಟ್ಟಿದೀನಿ ಎಟ್ ಮಿಸ್ು ಆಮೇಲೆ ಒಂದ್ಬ್ರುಟೀಚರ್ಸ್ ಕೊಟ್ಟಿದ್ದೀನಿ ಇಲ್ಲ ಇಬ್ರೇ ಸಿಕ್ಕಿದಿಬ್ರು ರಿಟೈರ್ಡ್ ಆಗಿದ್ದಾರೆ ಕೆಲವರು
ಹಾ ಹಾ ಹಾ
ಒಂದ ಒಂದ ಒಂದ್ ಇಬ್ರು ಕೊಟ್ಟಿದ್ದೀನಿ ಬರ್ತೀನಿ ಅಂತ ಹೇಳಿದಿದ್ದಾರೆ
ಹ್ಮ್
ಆಮೇಲೆ ಯಾರು ಸಿಗ್ಲಿಲ್ಲ ಬರು ಅಷ್ಟೇ ಸಿಕ್ಕಿದ್ದು ಅಲ್ಲ ರಿಟೈರ್ಡ್ ಆಗಿದ್ದಾರೆ ಕೆಲವರು ಕಾಲೇಜ್ ಬಿಟ್ಟೋಗಿದ್ದಾರೆ
ಹ್ಮ್
ಸ್ಕೂಲ್ ಬಿಟ್ಟು ಹೋಗಿದರಲ್ಲಾ ಇನ್ನೆಲ್ಲಿ ಅಂತಸ ನಂಬರ್ಸು ಇರ್ಲಿಲ್ಲ ಅವ್ರ್ದು
ಹ್ಮ್ ಬಿೇಟಿ ಬಂದವರೇ ಬರ್ತಾರೆ ಇನ್ನೇನ್ ಮಾಡಕ್ಾಗತ್ತೆ
ಹ್ಮ ನಾನನ್ ಇವಾಗ ಬಿಸಿ ಆಗ್ಬಿಟ್ಟಿದ್ದನಲ್ಲಾ ಇನ್ನೇನು ಇವಾಗ ಒಂದ್ ಸ್ವಲ್ ಫ್ರೀ ಆಗೀನಿ ಇನ್ನೊಂದು ಏನ ಎರಡು ಮೂರುಬ್ರಿ
ಹಾ
ಏಂಗ ಕೆಲ್ಸಿಲ್ಲ ಇನ್ವಿಟೇಶನ್ ಕೊಟ್ಟಿದ್ದು ಆಗೈತೆ
ಹ್ಮ್ ಹ್ಮ್ ಅಂದ್ರೆ ಕ್ಲಾಸ್ಮೇಟ್ಸ್ ಎಲ್ಲ ಬರ್ತಾರಲ್ವಾ
ಹ ಹಾ
ಹ್ಮ್
ನಿಮ್ಮಮ್ಮ ಆತ್ರ ಮನೆ ಹೋಗಿದೆೆ
ಹಾ
ಅಂದ್ರೆ ಅವನು ಒಂದ್ರೆ ಊಗ್ ಬರ್ತಾನೆ ಆ ಟೈಮ್ ಅಲ್ಲಿನ್ ಅಂತ ಹೇಳ್ದ
ಹ್ಮ್
ಒಂದಿನ ಮುಂಚೆ ಲೀವ್ ಹಾಕಬರು
ಹ್ಮ್ ಸರಿ ಬ್ರೋ ಒಂದ್ ದಿನ ಮುಂಚೆಲ್ಲಿ ಹಾಕೊಂಡು ನ ಇಲ್ಲಿಂದ ಹೊಲ್ಟಾಗಿಮಗ್ ಫೋನ್ ಮಾಡ್ತಿ
ಹ ನಾನ ಏನ್ ಅಂದ್ಕೊಂಡೆ ಕಾರ್ ಕಾರ್ಗಿರ್ ಬುಕ್ ಮಾಡಣ ಅಂತ ಅಂದ್ಕೊಂಡೆ
ಕಖಾರ್ ಏನ್ ಬ್ಯಾಡ ಬಿಡಬರು
ಅಲ್ಲ ಇರಾ ಒಂದ್ ನಾಕೈದ್ ಜನಕ್ಕೆ ಏನ್ ಬುಕ್ ಮಾಡದನ್ ಸುಮಕ ಅದೇ ್ಮ ಅಲ್ಲ ಅವ್ರು ನಂಬರ್ಲ್ಲ ಅಂತ ನಿಮ್ ಮತ್ತೆ ಫ್ರೆಂಡ್ಸ್ ನಿಲ್ಲ ಜಿಮೇಲ್ ಡಿಲೀಟ್ ಆಗ್ಬಿಟ್ಟಿದೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ದೆ
ಹಾ
ವಾಟ್ಸಆಪ್ ಅಲ್ಲಿ ಹಂಗೆ ಡಿ ಎಂ್ ಮಾಡ್ಬಿಡ್ಬ್ರರು
ಹ್ಮ್ ಸರಿ ಬಿಡುಗ್ರು ನಂದನ್ ಮೆಸೇಜ್ ಹಕ್ತೀನಿ ಒಂದು ಮೆಸೇಜ್ ಆ ಮೇಿಂದ ಒಂದ ಮಸಜ್ ಹಾಕ್ಬಿಡ್ತನಿ
ಹ ಅಷ್ಟೇ ಆಗ ಮಾಡು ನನ್ಗ ನಂಬರ್ ನಿಂಗೆ ಗೊತ್ತಿಲ್ಲ ಫೋನ್ ಫ್ಲಾಶ್ ಆಗಿದೆ ಅನಲ್ಲಾ
ಹಾ ಹಾ
ಹಮ್ಮಿಸ್ಮಾ ಬಡಾ
ಹ್ಮ ಸರಿ ಬಿಡಬ್ರರು ಅವ ಯಾರ್ದಾರ ಬೇಕಾರೆ್ರ ನಂಬರ್ಗಳು ಬೇಕಾದ್ರೆ ಕೇಳಿ ನ ಬೇ ಕಳಿಸ್ಕಡ್ತೀನಿ
ಹ್ಮ ಕಳಿಸಿ ಕಳಸ ನಾವು ಈಗ ಅಂದ್ರೆ ಇನ್ಸ್ಟಾಗ್ರಾಮ್ ಕರೆಯೋದ್ರಿಂದ ಆದ್ರೆ ಏನ್
ಹ್ಮ್ ಅದ್ರಿಂದ ಕಲಿಯೋದ ಒಂತರ ಏನೋ ಸರಿ ಹೋಗಲ್ಲ.
ಹ್ಮ್
ಹ್ಮ್ ಹಂಗಾದ್ರೆ ಎಲ್ಲ ಒಂದ್ ಸ್ವಲ್ಪ ಇವಾಗ ಒಂದ್ ಸ್ವಲ್ ಗಿದ್ದೀರಾ ಫ್ರೀ ಆಗಿದ್ದೀರಾ.
ಹ್ಮ್ ಇವಾಗ ಫ್ರೀ ಬ್ರೋ ಅದಿ ಇನ್ನ ಈ ಮನೇಲ್ಲಯ ಕರೀತಿದ್ರು ಒಂದ್ ನೀಮಿಷ ಮಾಡ್ತೀನಿ ತಡಿ.
ಹಾ ಸರಿ ಇಡಿ.